ಹಾ
ನಮಸ್ತೆ
ಹೇಗಿದ್ದೀರಾ
ತುಂಬಾ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ.
ನಾನು ಚೆನ್ನಾಗಿದ್ದೀನಿ ಮತ್ತೆ ಏನ್ ತಿಂದೆ.
ನಾವು ಅನ್ನ ಸಾರು ತಿಂದಿದ್ದೆ ನೀವ್ ಏನ್ ತಿಂದ್ರಿ.
ನಾವು ಅನ್ನ ಸಾರು ಮೊಟ್ಟೆ ಅಷ್ಟೆ.
ನಮಗೆ ಇಲ್ವಾ.
ಬನ್ನಿ ಅದ್ರಲ್ಲೇನಿದೆ. ನಿಮ್ಮ ಜೊತೆ ಒಂದು ವಿಷಯದ ಬಗ್ಗೆ ಮಾತನಾಡಬೇಕಾಗಿತ್ತು.
ಏ ಮಾತಾಡಿ ಕೇಳೋಣ ಅದ್ರಲ್ಲೇನಿದೆ.
ಕೊನೆಯ ಬಾರಿ ಯಾವ ಚಲನಚಿತ್ರ ನೋಡಿದೆ ನೀನು.
ಕಳೆದ ವಾರ ಒಂದು ಚೆನ್ನಾಗಿದ್ದ ಚಲನಚಿತ್ರ ನೋಡಿದೆ.
ಹೇಗಿತ್ತು
ಕತೆ ತುಂಬಾ ಚೆನ್ನಾಗಿತ್ತು ಕೊನೆಯವರೆಗೂ ಆಸಕ್ತಿ ಇತ್ತ್ ನೋಡಿದೆ
ನನಗೆ ಒಳ್ಳೆಯ ಕತೆ ಇರುವ ಚಲನಚಿತ್ರ ತುಂಬಾ ಇಷ್ಟ.
ನನಗೂ ಕೂಡ ಇಷ್ಟ ಬರೇ ಜಗಳ ಅಥವಾ ದೊಡ್ಡ ದೃಶ್ಯಗಳಿಂದ್ ತ್ತ ಕತೆ ಮುಖ್ಯ.
ಹಾಗೆ ನಿನಗೆ ಯಾವ ರೀತಿಯ ಚಲನಚಿತ್ರ ಇಷ್ಟ.
ನಗು ತರಿಸುವ ಭಾವನಾತ್ ಮಕ ಮಾತು ತುಂಬಿರುವ ಕತೆಗಳು.
ಮತ್ತೆ
ಆ ಮತ್ತೆ ನನಗೆ ಚಲನಚಿತ್ರ ಅಂದ್ರೆ ಅ ದೆವ್ವ ಭೂತ.
ಹ್ಮ್ ಹಾಗೆ.
ಹಾ
ಹ್ಮ್ ನನಗೆ ಸಾಹಸದ ಮತ್ತು ತನಿಕ್ಷೆಯ ಕಥೆಗಳು ಇಷ್ಟಾ
ಚಲನಚಿತ್ರ ನೋಡುವಾಗ ಮೊದಲು ಏನು ಗಮನಿಸ್ತೀಯಾ ನೀನು
ಕತೆ ಮತ್ತು ಪಾತ್ರಗಳ ಅಭಿನಯ
ನನಗೂ ಅದೇ
ಹಾಡುಗಳು ಕೇಳ್ತೀಯಾ ನೀನು
ನಾನು ಪ್ರತಿ ದಿನ ಕೇಳ್ತೀನಿ ಯಾಕೆ ಏನಾಯ್ತು
ಬೆಳಗ್ಗೆ ಕೇಳ್ತೀಯಾ ಅಥವಾ ರಾತ್ರಿನಾ
ಬೆಳಿಗ್ಗೆ ಶಾಂತ ಹಾಡುಗಳು ರಾತ್ರಿ ಮಂಡಲ ಲಯದ ಹಾಡುಗಳು
ನನಗೆ ಕೆಲಸ ಮಾಡುವಾಗ ಹಾಡು ಕೇಳುವುದು ಇಷ್ಟ ಮತ್ತೆ ಮಲಗೋಕೆ ಹೋಗುವ ಮುನ್ನ ಆಮೇಲೆ ಬೆಳಗ್ಗೆ ಎದ್ದ ಮೇಲೆ ಶಾಂತವಾಗಿ ನಿಮ್ಮ ತರ ನೀವು ಹೇಳಿದ್ರಲ್ಲ ಶಾಂತವಾಗಿ ಕೇಳುವ ಹಾಡುಗಳು
ಯಾವ ಹಾಡು ಹೆಚ್ಚು ನೆನಪಲ್ಲಿ ಉಳಿಯುತ್ತೆ ಗೊತ್ತಾ ನಿಮಗೆ
ಭಾವನೆಗಳ ಜಾಸ್ತಿ ಸೇರದ ಹಾಡು
ನಿಜ ಕೆಲವು ಹಾಡುಗಳು ಹಳೇ ನೆನಪು ನೆನಪ್ಪುಗಳು ಮರಳಿ ತರುತ್ತವೆ
ಹೌದು ಕೇಳಿದರೆ ಸುಸ್ತು ಕಡಿಮೆ ಆಗುತ್ತೆ
ಮತ್ತು ಮನಸ್ಸಿಗೆ ತುಂಬಾ ನೆಮ್ಮದಿಯ ಸಿಗುತ್ತದೆ
ನಿಮಗೆ ಚಲನಚಿತ್ರ ನೋಡುವಾಗ ತಿಂಡಿ ಬೇಕಾ
ಆಹಾ ಸ್ವಲ್ಪ ತಿಂಡರೆ ಸ್ವಲ್ಪ ತಿಂಡಿ ಇದ್ದರೆ ಇನ್ನು ಮಜಾ ಇರುತ್ತೆ ನನಗೆ ಕೇಳುವುದಕ್ಕೆ
ನನಗೂ ಕೂಡ ಹಾಗೆ
ಚಲನಚಿತ್ರ ಮುಗಿದ ಮೇಲೆ ಅದರ ಬಗ್ಗೆ ತುಂಬ ಹೊ ಹೊಟ್ಟು ಮಾತನಾಡುವುದು ಇಷ್ಟ ಅಲ್ಲವಾ ನಿಮಗೆ
ನನಗೆ ಕಥೆಯ ಬಗ್ಗೆ ಚರ್ಚಿಸೋುದು ತುಂಬಾ ಚಂದ
ಒಂದು ಒಳ್ಳೆಯ ಚಲನಚಿತ್ರ ನೋಡಿದ್ರೆ ಅದು ತುಂಬಾ ದಿನ ನೆನಪಲ್ಲಿ ಇರುತ್ತದೆ ಅಲ್ಲವ
ಹೌದು ಅದು ಮಾತ್ರ ನಿಜ ಒಳ್ಳೆಯ ಕತೆೆ ಯಾವಾಗ್ಲೂ ಮನಸ್ಸಿನಲ್ಲಿ ಉಳಿಯುತ್ತೆ
ಮುಂದಿನ ಸಲ ಒಳ್ಳೆ ಚೆನ್ನ ಸಿಕ್ಕ ಸಿಕ್ಕಿದ್ರೆ ನನಗೆ ಹೇಳು ನಾವಿಬ್ಬರೇ ಹೋಗೋಣ
ಖಂಡಿತ ನಾನು ಕೂಡ ಮರೆಯದೆ ಹ್ಮ್ ಹೇಳುತ್ತೇನೆ
ಆಯ್ತು ಮತ್ತೆ ಏನು ಸಮಾಚಾರ
ಮತ್ತೆ ಏನು ಇಲ್ಲ ಅದೇ ಇನ್ನೊಂದು ನನಗೆ ನೆನಪಾಯಯ್ತು
ಹಾ ಹೇಳಿ
ಹಾ ನಿನಗೆ ಪ್ರಯಾಣ ಮಾಡೋದು ಇಷ್ಟನಾ
ತುಂಬಾ ಇಷ್ಟ ಹೊಸ ಹೊಸ ಜಾಗ ನೋಡೋದು ನನಗೆ ತುಂಬಾ ಖುಷಿ ಕೊಡುತ್ತೆ
ಹ್ಮ್ ನನಗೂ ಹಾಗೆ ಒಂದೇ ಜಾಗದಲ್ಲಿ ತುಂಬಾ ದಿನ ಇರಲ್ಲ ನನಗೆ ತುಂಬಾ ಬೇಸರವಾಗುತ್ತೆ
ನಿನ್ಗೂ ಬೆಟ್ಟ ಇಷ್ಟನಾ ಅಥವಾ ಸಮುದ್ರ ಇಷ್ಟನಾ
ನನಗೆ ಬೆಟ್ಟ ತುಂಬಾ ಇಷ್ಟ. ತಂಪಾದ ಗಾಳಿ ಹಸಿರು. ಪ್ರಕೃತಿ ಹಾಗಂತ ಹೇಳ್ಬಿಟ್ಟು ನನಗೆ ಸಮುದ್ರ ಇಷ್ಟ ಅಂತ ಇಲ್ಲ ಸಮುದ್ರನು ಇಷ್ಟಾನೇ ಆ ಸಮುದ್ರದ ಹತ್ತಿರ ಕುಳಿತುಕೊಂಡರೆ ನೆಮ್ಮದಿ ಸಿಗುತ್ತೆ ನನಗೆ.
ನನಗೆ ಸಮುದ್ರ ತುಂಬಾ ಇಷ್ಟವಾಗುತ್ತದೆ ಅಲೆಗಳ ಸದ್ದು ಕೇಳೋಕೆ ಕೂತ್ಕೊಳ್ಳೋದು ಬೇರೆನೇ ಅನುಭವ ಇರುತ್ತದೆ ಅದು.
ನೀನು ಮರೆಯಲಾಗದ ಪ್ರಯಾಣ ಯಾವುದು?
ಕುಟುಂಬದ ಜೊತೆ ಹೋಗಿದ್ದ ಒಂದು ಪ್ರಯಾಣ ತುಂಬಾ ಸಂತೋಷವಾಗಿತ್ತು.
ಏನು ವಿಶೇಷ ಆಗಿತ್ತು?
ಒಟ್ಟಿಗೆ ತುಂಬಾ ಸಮಯ ಕಳದ್ವಿ ಫೋಟೋ ತೆಗಿದ್ವಿ ಒಳ್ಳೆ ನೆನಪುಗಳು ಶುರುವರುವಾಗಿದ್ದು.
ಅದು ನಿಜವಾದ ಸಂತೋಷ.
ನಿನ್ನ ನೆನಪು ನೆನಪಲ್ಲಿ ಉಳಿದವರು
ಹ್ಮ್ ಹ್ಮ ನನ್ನ ಪ್ರಯಾಣ ಯಾವುದು ಅಂದರೆ ಹ್ಮ್? ಸ್ನೇಹಿತರ ಜೊತೆ ಹೋಗಿದ್ದೆ ಪ್ರಯಾಣ. ನಗು ತಮಾಷೆ ಮಾತುಕತೆ ಎಲ್ಲಾ ತುಂಬಾ ಚೆನ್ನಾಗಿತ್ತು ನಾನು ಸ್ನೇಹಿತರ ಜೊತೆ ಜಾಸ್ತಿ ಹೋಗುತ್ತೇನೆ. ಪ್ರಯಾಣಕ್ಕೆ ನಿಮ್ಮ ಧ್ವನಿ ಕೇಳಿಸುತ್ತಿಲ್ಲ ನನಗೆ?
ಹಾ ಕೆೇಳಸತಿದೆ ಹೇಳಿ
ನಿಮ್ಮ ಧ್ವನಿ ಕೇಳಿಸುತ್ತಿಲ್ಲ ನನಗೆ..?
ಇವಾಗ ಕೇಳಿಸ್ತೀದ್ಯಾ
ಕೇಳಿಸುತ್ತಿಲ್ಲ ನಿಮ್ಮ ಧ್ವನಿ ನಿಂತು ನಿಂತು ಬರುತ್ತಿದೆ ಇಲ್ಲ ಇಲ್ಲ ಇವಾಗೂ ನಿಂತು ನಿಂತು ಬರುತ್ತಿದೆ ನಿಮ್ಮ ಧ್ವನಿ
ಇವಾಗ ಕೇಳಿಸುತ್ತಿದೆ
ಹಾ ಇವಾಗ ಕೇಳಸುತ್ತಿದೆ ಹೇಳಿ ನೀವು ಪ್ರಯಾಣ ಮಾಡುವಾಗ ಯಾವ ತಿಂಡಿ ಇಷ್ಟ ಪಡತೀರಾ?
ನಾವು ಚಕ್ಕುಳಿ ಕೋಡುಬಳೆ ಹಣ್ಣುಗಳು
ಹಾಗೆ ಹ್ಮ್ ಮತ್ತೆ ಕೇಳಿಸುತ್ತಿಲ್ಲ ನಿಮ್ಮ ಧ್ವನಿ
ನನಗೆ ಮೊಸರನ್ನ ಮಾತು ಚಿತ್ರಾನ್ನ ತುಂಬಾ ಇಷ್ಟವಾಗುತ್ತೆ
ಓಹೋ ಪ್ರಯಾಣದಲ್ಲಿ ಹಾಡು ಕೇಳುತಿಯ?
ಹೌದು ಹಾಡು ಕೇಳಿದ್ರೆ ಪ್ರಯಾಣ ಇನ್ನೂ ಚೆನ್ನಾಗಿರುತ್ತದೆ.
ನನಗೂ ಅದೇ
ನಿನ್ಗೆ ಬೇಗ ಅ ಹೋರಾಡುವ ಇಷ್ಟನಾ?
ಹ್ಮ್ ಹೌದು ಅದಕ್ಕೆ ನಾವು ಒಟ್ಟಿಗೆ ಓಡಡಿದ್ರೆ ಸ್ವಲ್ಪ. ಹೊಂದಾಣಿಕೆ ಮಾಡ್ಕೋಬೇಕು
ನನಗೆ ಸ್ವಲ್ಪ ತಡವಾಗಿ ಹೊರಡೋದು ಇಷ್ಟ
ಹೌದಾ ಮತ್ತೆ ಹೇಳಿ
ಮತ್ತೆ ನೀವೇ ಹೇಳಬೇಕು ಏನು ಅಂತ
ಏನುೂ ಇಲ್ಲ ನಮಗೆ ಅದೇ ನಾವು ಒಟ್ಟಿಗೆ ಹೋದರೆ ಸ್ವಲ್ಪ ಹೊಂದಾಣಿಕೆ ಮಾಡಬೇಕು
ಹ ಹಾ ಅದು ಕೂಡ ಸರಿ ಒಟ್ಟಾಗಿ ಒದಿದರೆ ತುಂಬಾ ಸಂತೋಷವಾಗುತ್ತದೆ
ಪ್ರಯಾಣದಲ್ಲಿ ಮುಖ್ಯವಾದ ಏನು ಅಂತ ಅನಿಸಿತ್ತು
ಜೊತೆ ಇರುವ ಜನರು ಸ್ನೇಹಿತರು ಕುಟುಂಬಸ್ಥರು
ನಿಜ ಜಾಗಕ್ಕಿಂತ ಜೊತೆ ನಾವು ಯಾರ ಜೊತೆ ಹೋಗಿದ್ದೀರಿ ಅನ್ನೋದು ಮುಖ್ಯವಾಗುತ್ತೆ ಪ್ರಯಾಣದಲ್ಲಿ
ಒಳ್ಳೆಯ ಜನರ ಜೊತೆಗೆ ಹೋದರೆ ಯಾವ ಪ್ರಯಾಣವು ಕೂಡ ಮರೆಯಲಾಗದ ನೆನಪುಗಳು ಆಗಿರುತ್ತದೆ
ಹೌದು ಅದು ಖಂಡಿತ
ಒಂದು ದಿನ ಒಳ್ಳೆಯ ಪ್ರಯಾಣ ಯೋಜನೆ ಮಾಡೋಣ
ಖಂಡಿತ ಮಾಡೋಣ ಈಗಲೇ ಹಣವನ್ನು ಉಳಿತಾಯ ಮಾಡಬೇಕು ಹಾಗಿದ್ದರೆ ನಾನು
ಹೌದು ಕನಸು ನೋಡೋದು ಒಳ್ಳೆಯದು ಅದನ್ನ ನನಸು ಮಾಡುವುದು ಇನ್ನ ತುಂಬಾ ಒಳ್ಳೆಯದು ಎಂದು ಹಿರಿಯರು ಯಾವಾಗಲೂ ಆ ಪುಸ್ತಕಗಳಲ್ಲಿ ಬರೆದಿದ್ದಾರೆ ಹಾಗೂ ಅವರ ಕೃತಿಗಳಲ್ಲಿ ಹೇಳಿದ್ದಾರೆ
ಹೌದು ನಿಮ್ಮ ಮಾತು ಸರಿ
ಸರಿ ಆ ಇವತ್ತಿಗೆ ಇಷ್ಟು ಸಾಕು ಅನ್ನಿಸುತ್ತಿಲ್ವಾ ನಿಮಗೆ
ಹೌದು ಮತ್ತೊಮ್ಮೆ ಹೊಸ ವಿಷಯ ಬಗ್ಗೆ ಮಾತಾಡೋಣ ಅಂತ ಅನಿಸಿತ್ತು. ಆದರೆ ಇವಾಗ ಸ್ವಲ್ಪ ರಾತ್ರಿ ಆಗಿದೆ
ಖಂಡಿತ ಮಾತಾಡೋಣ ಆದ್ರೆ ಇವಾಗ ಸ್ವಲ್ಪ ಸಮಯ ಜಾಸ್ತಿಯಗಿದೆ ಅನಿಸುತ್ತದೆ
ಹ್ಮ್ ಮಲಗುವ ಸಮಯವಾಗಿದೆ ಅದೇ ನಾನು ಯೋಚನೆ ಮಾಡ ಮಾಡುತಿದ್ದೇನೆ
ಇನ್ನು ಎರಡು ನಿಮಿಷ ಮಾತಾಡಿ ಮಲಗೋಣ ಎಂದು ಯೋಚನೆ ಮಾಡುತ್ತ ತಿನಿ ಏನ ಅನ್ತೀರಾ ನೀವು
ಹಾಗೆ ನೀವು ಹೇಗೆ ಹೇಳುತ್ತೀರೋ ಹಾಗೆ
ಹಾಗೆ ನೀವು ಕೇಳುತ್ತೀರಾ
ಹ್ಮ್ ಮಾತನಾಡಿ ನಿಮ್ಮ ಜೊತೆ ಮಲಗಬೇಕು ಮಲಗಿ ಬೆಳಗ್ಗೆ ಸ್ವಲ್ಪ ಕೆಲ್ಸ ಇದೆ ಅದು ಮಾಡಬೇಕು
ಹಾಗೆ ನಿಮ್ಮ ಪರೀಕ್ಷೆ ಹೇಗಾಗಿತ್ತು
ನಮ್ಮ ಪರೀಕ್ಷೆ ಎಲ್ಲ ಚಂದ ಆಗಿತ್ತು
ಹಾಗೆ ನೀವು ಒಳ್ಳೆ ಫಲಿತಾಂಶಗಳನ್ನು ನಿರೀಕ್ಷಿಸ ನಿಿಸಿಕೊಳ್ಳುತ್ತೇನೆ ಅನ್ನಿಸುತ್ತದೆ ನಮಗೆ
ನೋಡೋಣ ಫಲಿತಾಂಶ ಬಂದಾಗ ಹೇಳ್ತ್ತೇನೆ ನಾನು ನಿಮಗೆ
ಹಾಂ ನಿಮ್ಮ ಮೌಲ್ಯವಾದ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ನಿಮಗೆ
ಹ್ಮ್ ಧನ್ಯವಾದಗಳು